ಹಲೋ ಬೊಲ್ ರೆ ಬಾಯ್ ಹಚ್ಚಿದರ ಬರವಾಲ್ದ ಇಲ್ಲ ಬರ್ತತಿ ನ ಹಚ್ಚಿಲ್ಲ ನೀನ ಇದ ಮಾಡಾತಿದ್ದಲ ತಿಲ್ಲ
ಬಾಯಂಗಿಲ್ ಮಗನ ಸಪಳೆ ಅದಕ್ಕಬಾರದುಳೆ ಒಂದು ನ ಹಾಕತಪ್ಪಾ ಅ ಬಿಸಿ ಹೋಗ
ಏ ಬಕ್ರ ಕೂಡ ಮಾತಾಡಕತ್ತಿದೆ ಹಚ್ಚಿದ್ದಾವ ಬಕ್ರ ಹೇಳು
ರಾಗ
ಇದರಾಗಲ್ಲ ಹಂಗ ಅವಳ ಸರಿನ್್ರಲ್ಲ್ಮ
ಇದ್ರಾಗಟ್ಟಕಾಣತದ ಅಷ್ಟ.
ಹಚ್ಚಕ್ ಹೋಗಿಲ ನೀ ಆ ಇದನ್ ಮಿಷನಿ ಏನ ಮಾಡತಿದ್ಲಿ ಅದಕ್ಕೆ ಬಿಟ್ಟಿನೆ.
ಅಲ್ಲಿ ಹೋದಮ್ಯಾಗ ಪರ ಪರ ವದರತ್ತತಿ. ಒಟ್ಟ ಅದ ಚಾಲು ಮಾಡಿದ ಅಂದ್ರೆ ರಿಯಸ ಪಾಟಿಕ್ ಬಂದಾತ ಹಾ ಒ ಓದರತತಿ ಒದರಿ ಬಾಳ ಕೈಬಿಟ್ಟ ಅಂದ್ರೆ ಒಂದ ರೇಸ್ ಹೋಗಿ ಬಿಡ್ತತ ಅದರದ ಅದು.
ಹ್ಮ್
ಒಂದ್ ಬ್ಲಾಕ್ ಗೆ ಇಪ್ಪತನಾಕ್ ರುಪಾಯಿ. ಮತ್ತ್ ಅದ್ ಒದ್ ತಿಳಡ್ಕೊಂಡು ಹೊರಗ್ ಹಾಕಿ ಆಯತ ಸುರಿಗ ಹಂಗ ಒಂದ ಇತಿಷ ಆ ಹುಡ್ಕೊಂಡು ಕೂತನಿ ಅಲ್ಲಿಂದಿ ಹ ಬಡಾ ಬಡ ಹೋಗಿದಂದಿದ ಮಿಷನ್ ಒಂದಟ್ಟ ಬ
ನೋಡತೂ ಹಾ ಹತ್ತುವರೆ ಆಗೈತ್ತೆ ಅದಕ್ ಕಟ್ ಮಾಡಿದಿನಿ ಅಲ್
ಅದಕ್ಕೆ ಮತ್ತ ಅದಕ್ಕೆ ನಾನು ಹೇಳ್ದೆ ಆಗ್ಳೇ ಹಚ್ಚರಿ ಬಿಸಿ ಐತ್ ತಾನೇನ್ ಮದ್ಲದಕ್ಕೆ. ಅ ನಿಿಯಿಂದ ನಾನ ಹಂಗ ಹಂಗ ಹಸತಕ ಪ್ರದರ್ಶನ ಆ ಹೇಳಿ ಒಂದೊ ಮಳಗ್ಸಾರಲ್ಲ. ಅಕಟ್ಟ.
ಹಚ್ಚಾರ ಬರ್ತರ್ವ ನಾ ಹಚ್ಚಿದ ಎಲ್ಲ ನೀಯತ ಮಿಷನ್ ಮಾಡೋ ಸೊಲಾಗ.
ಹಾ ಅ ಅ ಬರಬರಬುಡ.
ಹ್ಮ.
ಗ ಎ ಕ ಇದು ನೀ ಹಚ್ಚಿದ ನೀ ಹೆಚ್ಚಿರ್ತೀಯಾ ಅಲ್ಲಿ. ಇಲ್ಲಿ ನನಗ್ ಬಂದಾರ ಹಂಗೆಲ್ಲ ಹೊಟ್ಟೆ.
ಹ್ಮ್.
ನೋ ನೆಟ್ವರ್ಕ್ ಎತ್ತಾರಲ್ಲ ಅದ.
ಹಾ ಹೌದುಪ್ಪಾ ಹೆಂಗೋ ಬಾಳ ಕಟ್ಟ ಆಗವೇ ನನ್ನವು.
ಹಂಗ ಹಲ್ಡ್ತ.
ಹ್ಮ.
ಮತ್ತ್ ಉಂಡಾಕ.
ಉಣ್ಣಕ್ಕೆ ಹೋಗಿ ಬಂದೇ ಆಗಲೇ.
ಏನ್ ಬಗಿ ಹೋಗ ಬಂದ್ರಲ್ಲ ಜಲ್ದಿ ಇವತ್ತು
ನ ಆಗ ಮಳೆ ಆಗೋಗತ್ಕ ದೊಡ್ ಹೋಗಾಂದ್ರಿ.
ಹ್ಮ್ ಎಮ್ಮ ಒಂದೈತನಲ್ಲ ಈಗ ಎಡ ಎಮ್ಮೆ ಇದಾವನಲ್
ಯಾರದಾ
ಎಡ ಎಮ್ಮಿ ಎಡ ಕರ ಒಂದ್ ಸಾಣ್ ಕರ ಒಂದ ಒಂದ್ ದೊಡ್ಡದ ಐತಿ
ಒಂದು ದೊಡ್ಡದ ಐತೆ ಇದು ಕಟ್ಟಿಐತ್ ಒಂದ
ಎಮ್ಮೆ ಅದ ಯಾರ್ ಕಟ್ಟಿದ್ದ ಅದಲ್ಲ ಇದು ಈಗ ಇಲದತಿ
ಹ್ಮ್
ಹ ಮತ್ತ
ಏಳು ಇದು ಒಂದು ನಾಲ್ಕು ತಿಂಗಳ ಏನ ಆಗೈತಿ ಹ್ಮ ಹ್ಮ್
ಏಂತ ತಟ್ಟ ಚಲೋಂದ ಇಟ್ಲ ಅಕದ ಎಂಂತ
ಎಕ್ಕದ ಗ ಮರ ಹೆಡೂದ
ಒಂದ್ ಎರಡ್ ಲಿಟ್ರ ಮನಿ ಆಟ ಉಳಿದೈತ ಹ ಉತ್ತರ ಅರ್ಗೆಟ್ ಕೊಡೋ
ಸಾಪ್ಪುಗ ನೀವ ಕೊಡುಕರನು ಬಂದಲ್ಲಿ ಹ್ಮ ಅಂಗಾದರ ವಾಜಪಾಯಿ
ಹೌದ ಏನು ಮರ ಎಲ್ಲ ಚೋದಂಗ ಕೊಟರುನು ಹಂಗ ಹಿಂಗ ಹೇತಾರ
ಮತ್ತೆ ಬಿಡ್ ಹೋಗುವ
ಹೇಳತೆೇ ಹಂಗಲ್ಲ ಅವ್ರಿಗೆ ಒಂದ್ ಹಣಿ ನೀರು ಮಿಕ್ಸ್ ಮಾಡ್ಲಾರ ಒಂದು ದುಡ್ ಮಗಂದ ಹ ಒ ಒಂದ್ ಯಾರದಾಗ ಕ್ಯಾನಿಗೆ ಒಂದ್ ಲೀಟ್ರ ಆಕೈತ ಅದ ಅರ್ಧಕಣ ಮ್ಯಾಗ ಒಂದ್ ದ್ ಒಂದ್ ನಾಕ್ ಬಾಳ್ ಹಾಕಿರ್ತಿವಿ ಅಂದ್ರೂ ಇದನಂತರ್ಪ ನೀರ್ ಹುಳಿ ಆಕತ್ ನಿರ್ನಯರಾಕತ ನಂತರ ಪ
ಮಸರ
ಹಾಂ
ಹ ಹೆಮ್ಮಿ ಮ್ಯಾಗ ಡಿಪೆಂಡ್ ಹಕ ಮತ್ತ
ಇಲ್ಲ ನಾವು ಇಟ್ಟನ ಈಗಾಗ ನಮ್ಮೂ ಆಕಲ್ಲ ನಮ್ಮ ಏನ್ ಆಗಂಗಿಲ್ಲ ಮತ್ತ
ಅದಲ್ಲಿವ ನಮ ನಮ್ದು ಇಲನಾವ ಕೊಟ್ಟಿರ್ತಿಲ್ಲ ಈಗ ಈಗ ನಿಮ್ದ ಹೆ ನಮ್ದ ಹೆಮಿರ್ತತ್ಲ ನಮ್ಮ್ ಮಸರ್ತಿ ತಿಂದಿರ್ ಲ್ಲ ನಮಗೆ ಸಾಂಗಕ್ಕೆ ಈಗ ಕೊನಾ ಹಾಲ್ ತಂದ ಇರ್ತಿ ಅದ್ರ ಮೊರಿ ಹಚ್ ಮಸರಿ ಹಪ್ಪಚ್ತತಿ ಓದದಾನೆ ಆದದು ಒಂತರ ಆಕೈತ್ ಮತ್ತೆ
ಹ್ಮ ಅದ ನಾವ್ ಕೊನಾ ಹರಣಕ ನಾವ ನಾವ್ ಒಂದ್ ಹಣ್ಣಿ ನೀರ್ ಬೇಕಕ್ ಸೋಣ ಎಲ್ಲ ಅವ್ರಿಗೆ
ಹಾ
ಒಂದ್ ನನ್ ನಿಸ್ನೀ ಅಲ್ಲಿಂದ ಅಲ್ಲಿ ಹಿಂಡ್ಕೊ ಬಂದಾರ ಅಲ್ಲಿ ಅವ್ರಗ್ ಕೊಟ್ಟ ಮಾತ್ ಕಳ ಮನಿಗ್ ಬರ್ತೇನೋ
ಹ ಮತ್ತ ಆಂಧ್ರ ಹೆಗ ಅಂತಾರ ಏನ್ ಹೇಳ್ದವ್ರಿಗೆ
ನಂದ್ ಬಿಟ್ಟ ಕು ಕೊಡುದಪ್ಪಾ ಅಂಗಡಿ ಹಿಂಗಟ್ಟ ಮಾಡಿತಿ ಅವ್ರಗ ಸಾಕ್ ಬಂದ್ತಿ
ಅದ ನೋಡ್ರಿ ಇನ್ನೊಂದ್ ಎ ಅದ ಹೇಳು ಇನ್ನೊಂದ್ ಎರಡ್ ದಿನ ನೋಡ್ರಿ ಬ್ಯಾಡ ಅಂದ್ರ ಬಿಟ್ಟ ಹ ಹ
ಈ ಈ ಸಲ ಕೊಡತ್ರು ಮೊದ್ಲಿಂದ ಕೊಡಾದರು
ಏ ಮಧ್ಯಾಹ್ನನ ಕೂಡ ಆತವಿ
ಹಾ ಆಗು ಹಿಂಗನೆ
ಅವಾವಾಗ ಏನ ಅಂದ್ರೆ ಲೀಗಡ ಆ ತರ್ಪ
ಅದೇ ಈಗ ಬಿಟ್ಟು ಬಿಡುದು ಮತ್ತಮ ತಿಳಿ ಹಾಕಳ ಸೂತ್ರಗಳು
ಹ ಹ ಅ ಅಾ ಅರವತ್ತು ರೂಪಾಯಿ
ದಿವಸ ಲೀಟರ್ ಕೊಡ್ತಾರನಾ ಅಲ್ಲ ಮುಂಜಾಲಯ ಸಂಜೆ ಕಾಟ್
ಇಲ್ಲಲ್ಲ ಮುಂಜಾನೆಒಮ್ಮೆ
ಒಂದಿದ್ರೆ
ಹಾ
ನಾನ್ ಬರೀ ನ ಹುಡ್ಕೊತಲ್ಲ ಈಗ ನನಗೂ ಮಂದರ್ನು ಭಾರ ಸ್ವಲ್ಪ ಆದ್ರ ಸಂಬಂಧ ನೀರು ಆಟಾಕರಿ ಬಾಯ ಯಾರು ಏನ ಮ ನಮ್ ಏನ ನಂಗೆ ಮತ್ತ
ನಾವವು ಬುರ್ಗ್ ಸತೆಗ್ ಆರ್ಸಿ ಹಾಕಿರ್ತಿವಿ ಮತ್
ಬುರ್ಗ್ ಅಂದ್ರ ಹಂಗಿಲ್ಲ ಏನ ಹಣ್ಕೊಂಡ್ ಬರತ್ ಮುಂದ್ ಅಷ್ಟೇ ನಮ್ದು ಬುರ್ಗ ಅಲ್ಲಿ ಅಲ್ ಚರಿಗ ಮಾಪಣಂಗಲ್ಲ ಇಲ್ ಮನಿ ಬಂದಿಂದ ಒಂದು ಗಿಂಡಿ ಹತದಾಗ ಹಿಂಗಗೆ ಅರಲ್ಟ್ಟಿರ್ತ ಅದ್ರಲ್ಲಿ ಹಾಕೆ ಹಾಕಿರ್ತ ನಾವ್ತ್ತೆ ಅಂದ್ರೆ ಕಾನ ಇವ್ರ ಮಾ ಒಳ ಉಯ್ಯು ಅಂದ್ರ ನೀರ್ ಹಾಕಿ ಹೋತಾರ ಅದ್ಕ ಬೇಡ ಬಿಡತಿ ಇಲ್ಲಿ ಹೊರಗ ಇಟ್ಟ ಬರ್ ಚಾಕಾ ಚರಿ ಚರಿ ತಗೊಂದದ ಅರ್ದ ಲಿಟರ್ದ ಅದ್ರಾಗ ಬೋಸದ ಇಕಂದ್ರೆ ಒಂದ ಗಿಂಡಿ ಬಾಗೇಶಿ ಅದ್ರ ಹೈಕ್ ಕೊಟ್ಟಬಡ್ತೇವಿ
ಅವರು ಅವತ್ತನ ತಲಿ ಕೆಟ್ಬಿಟ್ಟಿತ್ತು ಮನ್ಯಾಗ ನೀರ ಹುಳಿ ಹಾಕತೆ ನೀರ್ ನೀರು ಹಾಕತ ಅನಾನ
ಹ್ಮ್
ಏನ್ ಇವ್ರ್ದೆನ್ ಮನ್ಯಾಗ ಒಂದ್ನ ನೀರ್ ಬಾಕ್ಸ್ ಮಾಡಪ ಮತ್ ಹಿಂಗ ಅಂದ್ರ ಮತ್ ಹೆಂಗ ಹಾಕತಿ
ಮಾನನೇ ಅನ್ಲ್ಲ ನಿನ್ಗೆ ನಾವವು ಇಲ್ಲಿ ಡೇರೆ ಹಾಕ್ತರಿಬದತಾನೆ
ಹ್ಮ್
ಏರಿಯಕ ಮೊದಲ ಮಮ್ಮಿಾರ ಹಣಕೊಂಡ್ಂಬರ್ತಿದ್ರ ಅ ಹಾತಿದಲ್ಲ ಸ್ವಲ್ಪ ನೀರ್ ಇಡ್ಕೊ ಹೇಳು ಮತ್ತಿ ಹಿಂಗ ಯಾರ ರೊಕ್ಕ ಕೊಡ ಎಲ್ಲಾ ಹಿಂಗೆ ಎತ್ತಿದ್ರ
ಹ್ಮ್
ಅದಕ್ಕ ಕೆಳಿ ನಾವು ಮ ಮನ್ಯಾಗ ಹೋಗಿ ನೀರ್ ಹಾಕ್ ಬಿಡ್ಬಟ್ರಡೇಕ್ ಹಕೋದ ವಜ್ಜ ನಾ ನಾನ ಹೇಳ್ತಿದನಿ ಹ ಕೊಡ್ತಾನ ಅದ ಈ ಕಾ ನಾನಾ ಹೆಂಡಕೊದಿರತ್ತ ಮೇಲೆ ನಾನ ಹಣ್ಕೊದು ಬ್ರ ಚರ್ಗಿ ನೀರ್ ಅಳಿಯ ಶಟ್ಟ ಹಕರ್ತ್ತ ಒಂದ್ ದಿವಸ ಅಂದ್ರರು ಕ ಅಟ್ಟ ಪೇಡ ಬರ್ತ ಸ್ವಲ್ಪ ಬಾಳ ಒಂದಟ್ ಹೆಚ್ಚ ಬ ಬಿಡದ ಈಗ ಗೈದ ಬರ್ದತ ಈಗಂದಿ ಪೇಂಟ್ ಹಚ್ಚಿ ಬರ್ಬೋದು ಹತಿ ಬರ್ಬೋದು ಹಿಂಗ ನ ಬಾಂದ್ರೆ ಏನ್ ನೀರ ಮಿಕ್ಸ್ ಇದ ತಾರರ ಅಂದ್ರ
ಹೆಡ್ ಹೇಳರೆ
ಅದು ನೀರಿನ ಪರ್ಶನ್ ತೋರ್ಸ್ತತ್ಲಿ ಅದು ಸ್ವಲ್ಪ ಅದಕ್ಕ ನೀರ್ ಹಾಕೊಂಡ್ ಬಂದಿರರ ಅವ್ರರು ಸು್ ನಾವು ಮನ ಸಾಕಿ್ವಿ ಮಿಕ್ಸ್ ಮಾಡಕೊಂಡು ಭಾಳ ಅಂದ್ರ ಡಿಗ್ರಿ ತೋರ್ಸ್ತೀನಿ.
ಏ ಸುಮ ಡೇರ್ಯಾಗ್ ಕೊಡುದಿದ್ರ ಫ್ರಿಜ್ ನಾಗ್ ಇಟ್ಕೊಂಡ್ ಹೋಗಿ ಇಟ್ಟ ಕೊಟ್ಟ ಬಿಡೋದ್ ಆಗತೈತಿ.
ಹೇ ಅಂದ್ರ ಏನ ಆಕ್ಕೆತ್ ಗೊತ್ತೆನ್ ಸ್ಥ ಅಲ್ಲಿ ಹಾಕೂತ ಮುಂದ್ ನೀರ್ ಕಂಡಿರಬಾರ್ದ ಹೊಳ್ಳಿ ಅವ.
ಹ್ಮ
ನೀ ಅಲ್ಲಿ ಹಾಕೋಮುಂದ ತಂಪ ಇತ್ತ ಅಂದ್ರ ಫ್ರಿಡ್ಜ್ನಾಗ್ ಅಷ್ಟ ಹಾಕೊಂಡ್ ಅಂದ್ರೆ ಏನಕತ್ತ ನೀಲಿ ಹಾಕೋತ್ ಮುಂದ್ ಅಟ್ಟ ಹಿಂಗ್ ಅನಸುತ್ತೇ
ಹ್ಮ್
ಅವ್ರ ಇ ಎಲ್ಲಿಂದ ಅಲ್ಲಿ ಕ್ಯಾನ್ ಹೋಗ್ಬಡ ನಕ ಹತ್ತತಿಂದ್ ದಿವಸ ಎಡು ದ್ಸ ನೋತಾರ ತಂಪಿದದು ಹೇಳ್ತಾರ ಅವ್ರೆ ಪಾಯಲ್ಲಿ ನಂದಾಗಿ ಇವರು ನಂದಿಲ್ಲ ಕ ಇವ್ರದ ಅಲ್ಲಿ ಒಳ್ಳೆ ಡರೆಕ್ಟ್ ಮುಟ್ಕಡ ಇಲಿ ಕ್ಯಾಂಗ ಮೊಸರ ಹಾಕತ್ಡದ ನಲ್ಗಟೇ ಹಕತಾ ಬಿಡ್ತಾದ ಇಲ್ಲ ಅದು ಹಾಲ್ಗಟ್ಟೆ ಅದು ಅಂದ್ರೆ ಇಡೀ ಕಾನ ಕಾನನ ಕೆರ್ಬತ್ತ ಅದು
ಏ್ ಆಡ್ ತಂಪಡ ಸಲ್ಲ ತಂಪುಡ ಅವ್ನು
ಇಲ್ಲಿಕಂದ್ರೆ ಏನೈತಿ ಎಲ್ಲಾರ ಒಂದು ಪೂಡ್ರ ನೀರಿನಗಿತ್ತು ಬಿಡ ಅಲ್ಲಿಯ ನಾ ಒಳ ನೀರಾಗ ಹಕ್ಕೊತ್ತ ಕೋಲ್ಡ್ ಬತ್ತತ್ತಿ ಒಳಗ್ ನೀರಾಗ ಮುಚ್ಚಿಟ್ಟೆ ಅಂದ್ರ ಅಂತಾರಲಾ ಹಾಲನ್ನ ಕ್ಯಾನನ್ ಒಳಗ ಪೂರಾ ಮುಚ್ಚಿಟ್ಟಿ ಬ್ಯಾರೆಲ್ಲದಾಗ್ ಒಳಗ ಮುಳುಗಿಸಬಿಡೋದ ಅಲ್ಲೇ. ಹ್ಮ
ಅಂದ್ರ ಫ್ಯಾಟ್ ಅಲ್ಲಿ ಜಾಸ್ತಿ ಬರ್ತೈತಿ. ಹಂ ಅದ ಫ್ಯಾಟ್ ಹೆಚ್ಚ್ ಹ
ಇದೇನ ಇಲ್ಲ ಮನ್ಯಾಗ ಯಾರಿಗರಾ ಕೊಟ್ರ ಅಂದ್ರ ಫಿಕ್ಸ್ಡ್ ರೇಟ್ ಲಾ ಆರ್ವತ್ತ.
ಹ್ಮ ಮನ್ಯಾಗ ಹರದ ಕೊಟ್ರನ ಚಲೋ ಅನಸ್ತದ್ ಯಾಕ್ ಅಲೆ ನಮಗ ಉಪ್ಪಾದಿಪಿ ಮಂದಿ ಕಲಾಕಲ ಹೇಳ್ತದ ಅದಕ್ಕ ಕಸ್ತೂರಿ ಅಲ್ಲಕ್ ಅಲ್ಲ ಕಸ್ತೂರ್ಗೆ ಏನ ಗೊತ್ತ್ ಸುವಾಸನೆ
ಹ್ಮ್
ಹ ಅವ್ರಿಗ ಏನು ಇಲ್ಲ ಕೂತು ನಾವನು
ಹ್ಮ ಹ್ಮ್ ಹ್ಮ್ ಹ್ಮ್
ಹಲೋ
ಅಲ್ಲ ಸಿಟ್ಯಾನ್ ಮಂದಿಗೆ ಎಂತ ಕೊಟ್ಟರು ಈಗ ಅದಾವ ಅಂದ್ರು ಮತ್ ಬ್ಯಾಡದ್ರ ಬಿಡ ಅಂತ್ ಅಂದ್ರ ಸುಮ್ಮ ಅಕ್ಕಾರ್ ಅಲಾ.
ಹಾ ಸುಮ್ ಅವ್ರು ಸುಮ್ ಆಗ್ ತೊಗೊಳಬೇಕ್ ಯಾ
ಹ ಮತ್ತ ನಾ ಆಕಳಿ ಆದ್ರ ಇನ್ನ ಪಾಡ್ಲ ಮತ್ತ್ ಇನ್ನ ಈಟ್ ನೀರ್ ಹಾಕೊಂಡ್ ಹೋದ್ವಿ ಅಂದ್ರೂನು
ಹ್ಮ್
ಆಗಿ ಹೊಕ್ಕೇತಿ.
ಹ್ಮ್ ಮತ್ತ ನಾವ ಒಂದ ಲೀಟರ್ ಮ್ಯಾಲ ಅವ್ನ ಜಾಸ್ತಿ ಅರ ಕೊಡ್ತಿವಿ ಅವ್ರಿಗಿ.
ಮತ್ ಬ ಇದೂ ಏನ ಇದ ಹೂಂ ಯಾ ಅಂಗಡಿಯಲ್ಲಿ ಹಾಲಿನ್ ಡೈರಿ ಬಸ್ಸು
ಯವ್ವಾ ಹಂಗ್ ಮಾಡೆ ಇಟ್ಟ ಮನಿ ಕಟ್ಟಸಿದ ಅವ. ಹ್ಮ್ ಹ್ಮ ಹ್ಮ ಹ್ಮ ಹ್ಮ
ಬರೆ ಹಾಲಿನ ಮ್ಯಾಗ ಮತ್ತ್
ಹ ಒಟ್ಟು ಹಾಲಿನ ಮ್ಯಾಗ ಮತ್ ಎಟ್ಟ ನೋಡಿಇಲ್ಲೋ
ಅಲ್ಲಕ ಕೊಡಕ್ ಒಂದ್ ಕೊಡಕ್ ಒಂದ್ ಕೊಡಕ್ ಅಲ್ ಒಂದ್ ಕೊಡಕ್ ಒಂದ ಅಯ್ಯ ಅವ್ರ ಒಟ್ಟು ಬ್ಯಾರೆ ಆಗ್ಯಾರ್ ಈಗ.
ಹ್ಮ್
ಒಂದು ಕೊಡಕ್ ಒಂದು ಕೊಡ ನೀರ್ ಹಾಕೊಂಡ ಹೊಕ್ಕನ್ ಅವ.
ಹ್ಮ್ ಅವ ಹಾಕೊಂಡ್ ಹೋಗತಾನ್ಲಾ ಮತ್ತ ತ್ತ
ವಾ್ರ ಒಂದ ಅರ್ ಕೂ ಹಾಲಾಗಿದ್ವಿ ಅ್ರೆ ಪಾತ್ರ ಹಡ್ದ ನಾ ನೋಡಿ ಪಾ ಕ್ಯಾಂಪ್ ಪುರ ಮಾಡಕೊಂಡ್ ಹಿಡ್ತಾನದಾನ
ಹ್ಮ್ ಹ್ಮ್ ಅವ್ರ ಮನ್ಯಾ ಅಲ್ಲಿ ಯಾರ ಯಾರ ಏನಾರ ಅಂದ್ರ ನಾವ್ ಕೋಟ್ಯಾದೀಶ್ವರಿ ನಾವ್ ಹಂಗೆಲ್ಲ ಮಡಾಂಗಿಲ್ಲಾರಿ ಅಂತ್ ಅಂತಿರ್ತಾನ ಅಂತ ಅವ.
ಅದ ಅಲ್ಲ ನಮ್ಗೇನ ಕಡಿಮ್ ಬಿದ್ದುದ ಬಿಡು ಗುರು ನೋಡ್ ಇವ ಮನಿಗ್ ಒಬ್ಬೊ ಮನಿ ಕಟ್ಟಿ ಕಟ್ಟಿ ಹಿಂಗ್ ಬಾಡಗಿ ಕೊಟ್ಟ
ಹ್ಮ್
ಹ ಆಳೆ ಈಗ ಇವರ ಅಪ್ಪ ಏ ಅವ್ರ ಅವ್ರ ಅಪ್ಪ ಒಂದ ಕಡೆ ಏನ್ ಯಾಡ್ ಕಡೆ
ಹ್ಮ್ ಏ ತಡಿ ಹೊಳ್ಳಿ ಹಚ್ಚ ಹೊಳ್ಳಿ ಹಚ್ಚ